ಹಾ ಕೇಳಿಸ್ತಿದೆ ನಿಮಗೆ ಹಾ ಅದೇ ಅನ್ಕೊಂಡೆ
ಆರಾಮದ್ದೀರಾ
ಹ್ಮ್ ಆರಾಮ್ ಇದ್ದೀನಿ
ಏನ್ ಮಾಡ್ತಿದ್ದೀರಾ
ಏನಿಲ್ಲ ಹಂಗೇ ಕುತ್ಕೊಂಡಿದ್ದೀನಿ
ಹ್ಮ್ ಎ
ಟೀ ಮಾಡಿಲ್ಲ ಬ್ರೋ ನಾವು ಯಾವತ್ತೂ ಕುಡಿಯಲ್ಲ ಟೀ
ಯಾಕೆ.
ಹೆ ಇಲ್ಲ ನಂಗೆ ಯಾವತ್ತಾದರೂ ಒಂದು ಸ್ವಲ್ಪ ಏನಾದರೂ ಹೆವಿ ಏನಾದ್ರು ಕೆಲಸ ಮಾಡಿದರೆ ಮಧ್ಯಾಹ್ನ ಕುಡಿಬೇಕು ಅನಿಸಿದ್ರೆ ಮಾತ್ರ ಕುಡಿತಿನಿ ಇಲ್ಲ ಅಂದ್ರೆ ಯಾವತ್ತು ಕುಡಿಯಲ್ಲ.
ಹ್ಹಾ ಇವಾಗ ಒಂದ್ ಎರಡು ಮೂರು ತಿಂಗಳ ಆಯ್ತು ನೋಡಿ ನಾನು ಟೀನೆ ಕುಡಿದಿಲ್ಲ. ಎರಡು ಮೂರಲ್ಲ ಒಂದು ಆರು ತಿಂಗಳಾಯ್ತು, ನೋಡು ನಾನು ಟೀನೇ ಕುಡಿದಿಲ್ಲ.
ಕುಡಿತರ? ಹ್ಹಾ ಹ್
ಒಂದ್ ಸ್ವಲ್ಪ ಕುಡಿಯಲ್ಲ ನಾ.
ಹಲೋ ನಿಮ್ಮ ಮನೇಲ್ ಕುಡಿತ್ ತರ
ಹಾ, ಕುಡಿತರೆ ಎಲ್ಲರೂ ಕುಡಿತಾರೆ.
ಹಮ್! ಸರಿ ಏನ್ ಮಾಡ್ತಿದ್ದೀರಾ? ನಮ್ದು ಕುಡಿಸೋಂಡ್ ಬಂದೆ. ಆವಾಗ್ಲೇ, ಅವಾಗ್ಲೇ ಹೋಗಿದ್ದೆ.
ಆಹಾ ಹ್ ಹ್.
ನಾನು ನಮ್ ಫ್ರೆಂಡು ಕೊಡ್ಕಂಡ್ಬಂದ್ವಿ.
ಹೂ ಹೂ ಹೇ, ಯಪ್ಪಾ ಮಳೆನೇ ಹೇ ಬಂದೇ ಇಲ್ಲ. ಹೂಂ ಹೂ ಒಂದು ಫೋರ್ ಫೈವ್ ಡೇಸ್ ಆಯ್ತು.
ಹ್ಹಾ, ಅದೇ ಯಾಕೆ?
ಏನೋ ಗೊತ್ತಿಲ್ಲಪ್ಪ ನಾ ಏನ್ ಮಾಡ್ಲಿ? ನನ್ ಕೈಯಲ್ಲಿ ಐತೇನು ಮಳೆ ಬರ್ಸೋದು ಹೇಳು.
ಹ್ ಹೂ! ಎಲ್ಲಾ ನಮ್ ಕೈಲಿದ್ರೆ ಏನ್ ಮಾಡಬಹುದಿತ್ತಪ್ಪ!
ಎಲ್ಲಾ ಅದರ ಮೇಲೆ ಮಾಡ್ಬಿಟ್ರಾ?
ಹೂ! ಇನ್ನ ಒಂದು ಎರಡು ಮೂರು ಎಕರೆ ಇದೆ.
ಏನು ಉಳಿಮೆ ಮಾಡೋದು... !
ಹೂ! ಒಂದೆರಡು ಎಕರೆ ಖಾಲಿ ಮಾಡಿ ಖಾಲಿ ಇಟ್ಟಿದ್ದೀವಿ ನೋಡಬೇಕು, ಏನೇನ್ ಹಾಕ್ತಾರೆ? ಎಲ್ಲಿ? ಎಲ್ಲಿ?
ಅದರಲ್ಲೇನೂ ಬಿಜೆಪಿ ಇಲ್ಲ?
ಇಲ್ಲ, ಇಲ್ಲ, ಏನು ಬಿತ್ತೆ ಇಲ್ಲ..
ಬಿತ್ತನೆಗೆ ಸರಿ ಅಲ್ಲ, ಈಗ ಮಳೆ ಬಂದ್ರೆ! !
ಏ! ಹ್! ಇವಾಗ ಬಿತ್ತು ಬಿತ್ತು ಬೋದು ಮಳೆ ಬಂದಿಲ್ಲ ಅಲ್ಲ! ಹಂಗಾಗಿ..... ! ಸೋಮ್ ಹ್ಮ್ಮ್! ನೋಡ್ಬೇಕು. ಮಳೆ ಬಂದ್ರೆ ಬಿತ್ತನೆ ಮಾಡೋದು.. ! ಹ್ಹಾ!
ಬೀರಿದರಲ್ಲ ಇವಾಗ ಏನ್? ಏನ್? ಬಿತ್ತಿದಿರಾ.. !
ಹ್ಹಾ! ಸದ್ಯಕ್ಕೆ ಯಾವ ಯಾವುಡು ಬಿತ್ತಿ ಬೀಜ ಏನ್ ಯೂಸ್ ಮಾಡಿಲ್ಲ. ಬಟ್ ಹ್! ನಾವೂ... ಬೇರೆ! ಬೇರೆ.... !
ಹ್ಹಾ.... ! ಒಂದು ಆಗುತ್ತೆ..... ಹೇ.... !
ಹ್ಮ್ಮ್
ಬಂದು ಏನದು ಕಲ್ಲಂಗಡಿ
ಹ್ಮ್ಮ್
ಒಂದು ಮೆಣಸಿನ್ ಗಿಡ ಮೆಣಸಿನ ಕಾಯಿ
ಹಾಗಲ್ ಕಾಯಿ ಕಲ್ಲಂಗಡಿ ಹಾಕಿರೇನು
ಹ್ಮ್ಮ್ ಕಲ್ಲಂಗಡಿ ಮೆಣಸಿನ್ ಗಿಡ ಅಷ್ಟ
ಈಗ್ ಈ ಟೈಮ್ ಅಲ್ಲಿ ಎನ್ ರೇಟ್ ಇರುತ್ತೆ ಕಲ್ಲಂಗಡಿ
ಹೇಳೋಕಗಲ್ಲ ಅಕಸ್ಮಾತ್ ಬಂದ್ರು ಬರಬಹುದು ಅಂತಾ ಹಾಕಿದೀವಿ ಅಷ್ಟ
ಆದ್ರೂ ಹಾಕಬರ್ದಗಿತ್ತು ಬಿಸಿಗಲದಲ್ಲಿ ಹಾಕಿದ್ರೆ ಚನಾಗಿರದು
ಬೇಸಿಗೆಗಲ್ದಲ್ಲಿ ಅದನ್ನು ಎಲ್ರು ಹೇಳಿದರೆ ಬಟ್ ಏನೋ ಒಂದು ಮನೆಯಲ್ಲಿ ಹ್ಮ್ಮ್ ಏನೋ ಹೋಪ್ ಅಂತಾರಲ್ಲ
ಹ್ಮ್ಮ್ ಹ್ಮ್ಮ್ ಏನೋ ನನನ್ತು
ಹ್ಮ್ಮ್
ಏನಾದ್ರೂ ಒಂದ್ ಬರಬಹುದು ಅಂತಾ
ಹ್ಮ್ಮ್ ಅಕಸ್ಮಾತ್ ಬಂದ್ರು ಬರಬಹುದು ಲಕ್ ನಮ್ದು
ಹ್ಮ್ ಹ್ಮ್ಮ್
ಬಂದ್ರೆ ಈ ತುಮ್ಕೈತಿ ಬ್ರೋ ಎಷ್ಟು ಅದ್ನಾಕು ಅದ್ನೈದು ರೂಪಾಯಿ ಹಂಗೈತಿ ಕಲ್ಲಂಗಡಿ ಕೆಜಿ ಗೆ
ಅದ್ನಕ್ ಅದ್ನೈದ್ ಇರಬಹುದ್ ಕೆಜಿ ಗೆ
ಕೆಜಿ ಗ್ ಅದ್ನಾಕ್ ಅಧ್ನೈದ್ ರೂಪಾಯಿ ಏನೋ ಐತಿ ಹ್ಮ್ಮ್ ಎಷ್ಟು ಅದ್ನಕು ಒಂದ್ ಒಂದ್ ಕಲ್ಲಂಗಡಿ ನು ದೊಡ್ ದೊಡ್ಡ್ ಸೈಜ್ನ ಒಂದ್ ಒಂದ್ ಏನಿಲ್ಲ ಅಂದ್ರು ಆರ್ ಎ ಆರ್ ಹ್ಮ್ಮ್ ಇಲ್ಲ ಏಳು ಕೆಜಿ ಬರುತ್ತೆ
ಒಂದ್ ಒಂದು
ಹ್ಮ್ಮ್ ಆರು ಆರೋಷ್ಟೊಂದು ಬರಲ್ಲ ಅನ್ಸು ಮತ್ತೆ ಮೇ ಬಿ ಬಂದ್ರು ಬರಬಹುದು ಆರ್ ಐದ್ ಕೆಜಿ ಬಂದ್ರು ಬರಬಹುದು ಅಷ್ಟ ಅಷ್ಟ್ ದೊಡ್ಡ್ ದೊಡ್ದ್ವು ಇದ್ರೆ
ಹ್ಮ್ಮ್ ಹ್ಮ್ಮ್
ಹ್ಮ್ಮ್ ಅಲ್ಲೇ ಆಗಿಬಿಡ್ತು ಒಂದ್ ಒಂದ್ ಕಲ್ಲಂಗಡಿ ಎಷ್ಟೇ ಆರ್ ವಾತ್ ರೂಪಾಯಿ ಅಂದ್ರು ಒಂದ್ ನೂರುಪಾಯಿ ಹೆಚ್ಚು ಕಡಿಮೆ ಹೋಗ್ಬಹುದ್ ಹೇ ನೂರೂಪಾಯಿ ಜಾಸ್ತಿ ಆಗಿಬಿಡುತ್ತೆ ಒಂದ್ ಐವತ್ರುಪಾಯಿ ಕಲ್ಲಂಗಡಿ ಹಣ್ಣು ಬಂದ್ರು ಕೂಡ ಹ್ಮ್ಮ್ ಸುಮ್ನೆ ಹಂಗಿಲ್ಲ ಲಾಸ್ ಇಲ್ಲ
ಐವತ್ರೂಪಾಯಿ ಅಂದ್ರು ಹ್ಮ್ಮ್ ತಾ ಊಟ ಐವತ್ತೊಂದು ಒಂದು ಸಾವಿರ ಕಲಂಗಡಿ ಹಣ್ಣು ಅರಿತಿರ
ಮತ್ತೇನ್ ಸಾವಿರ ನ ಅಂತಲ್ಲ ಜಾ ದಿನ ಬರುತ್ತೆ ಆದ್ರೆ ಇವ್ರು ಇವ್ರು ಟನ್ ಗೇಟ್ಲ್ ಹೊಯ್ಬಿಡ್ತಾರಾ ಇವ್ರು ಒಂದೊಂದು ಎಷ್ಟು ಒಂದು ಎರಡು ಮೂರು ಎಕರೆಗೆ ಒಂದೊಂದು ಪೂರ್ತಿ ಒಂದ್ ಸಲಿ ಹಾಕಿದ್ವಿ ಒನ್ ಟೈಮು
ಹ್ಮ್
ಬಂದ್ರು ಒನ್ ಟನ್ ಟನ್ ಟೈಮ್ ಬರುತ್ತ ಟನ್ ಗಟ್ಲ್ ಬರುತ್ತ
ಎಷ್ಟು ಕಲ್ಸಿದಿರಾ
ಏ ನನಗ ಅಷ್ಟೊಂದು ಏನ್ ಇರ್ಲಿಲ್ಲ ನನ್ ಸಣ್ಣವ ಇದ್ದೆ ಅವಾಗ
ಇವಾಗಿದ್ದೇನಲೂ ಇದಾ
ಇವಾಗ್ ಇವಾಗ ತಿಳುವಳಿಕೆ ಇರುವಷ್ಟು ಅವಾಗ್ ಇರ್ಲಿಲ್ಲ ಯಾಕಂದ್ರೆ ಅವಗೆಲ್ಲ ಒನ್ ಸ್ವಲ್ಪ ಏನೋ ಯಾಕೆ ಏನ್ ಹಾಕ್ತಾರೆ ಬೇಳೆ ಅಂತ ಏನು ಗೊತಿರಲ್ಲ ಅಲ್ಲ
ಹ್ಹ-ಹ್ಹ
ಆಯೋ ತಿಳುವಳಿಕೆ ಎಲ್ಲಾ ಅಷ್ಟು ಇರ್ಲಿಲ್ಲ ಅವಗೆಲ್ಲಾ
ಇವಾಗ ತಿಳ್ಕೊಳ್ಳಿ ಎಲ್ಲಾ
ಏ ಇವಾಗ ಬಿಡ್ತರೇನ್ ಯಾರಾದ್ರೂ ಮುಂದೆ ನಮಗೂ ಯು ಪಿ ಹೋಗಿಕ್ ಬರನ್ ಅಂತ ಇವಗೆಲ್ಲ ಕಲಿತಿವಪ್ಪ
ಹು ಹೌದೌದು ಒಂದು ಹತ್ ನೆ ಬಂದ್ರು ಒಳ್ಳೇದ್ ಬರುತ್ಲ ರೇಟು
ಅಸ್ಟೊಂದು ಬರಲ್ಲ ಬಂದ್ರು ಒಂದು ಎಷ್ಟು ಇವ್ರು ಏನ್ ಮಾಡ್ತಾರ್ ಗೊತ್ತಾ ಏನ್ ಗೊತ್ತಾ ಈ ಡಿವೈಡ್ ಮಾಡ್ಕೊಂಡು ಬಿಡ್ತಾರ ಒಂದೊಂದು ಎಷ್ಟು ಗೊತ್ತಾ ಒಂದ್ ಎಕ್ರೆಗೆ ಹಬ್ಬಬ್ಬಾ ಅಂದ್ರು ಒಂದ್ ರೇಟ್ ಏನಾದ್ರೂ ಇದ್ರೆ ಒಂದ್ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಆಂಗ್ ಇದಿದ್ರೂ ಕೂಡ ಆ-ಆ ಒಂದು ದಿಡ್ಲಕ್ಷ ಒಂದು ಲಕ್ಷ ಹಂಗ್ ಬೆಳೆಯಬಹುದು
ಓ ಅಂದ್ರೆ ಇಗ ಕರ್ಚೆನ್ ಜಾಸ್ತಿ ಇರಲ್ಲ ಅಲ್ಲ
ಆ ಅಸ್ಟೊಂದು ಏನ್ ಇರಲ್ಲ
ಹ್
ಬಟ್ ಈ ಟೈಮ್ ಅಲ್ಲಿ ಒನ್ ಸ್ವಲ್ಪ ತಂಡಿ ಇರುತ್ತಾ ಅಲ್ಲಾ ಹ ಹಂಗಾಗಿ ಸ್ವಲ್ಪ ಇದನ ಮಾಡ್ತಾರೆ ಅಷ್ಟೆ ಈವಾಗಿನ ಇದಕ್ಕ ನೋಡಿದರೆ ಒಂದ್ ಹೇಳ್ ಎಸ್ಟ ಈವಾಗ ಈವಾಗ ಬಂದಿರೋ ಬಿಸಲಿಗೆ
ಹ
ಒಂದು ಆ ಟೈಮಗೆ ನಮ್ದ ಏನಾದ್ರು ಕಟಾವ ಮಾಡೋ ಟೈಮಗೆ ಬಂದ್ರೆ ಬಿಸಿಲು
ಹ್
ಅ ಪಕ್ಕಾ ಇದ ಆಗಿ ಬಿಡುತ್ತೆ
ಏನಾಗುತ್ತೆ
ಒಂದ ಸ್ವಲ್ಪ ವೆರಿಪ್ಪ್ ಇದ ವೆರಿ ಇದ ಆಗಿ ಬಿಡುತ್ತೆ ಒಂದ ಸ್ವಲ್ಪ ಡೌನ್ ಇದಿದ್ದು ಆ ಡೌನ್ ಇದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ ಆಗಿಬಿಡುತ್ತೆ ಡೌನ್ ಇದ್ದಿದ್ದು ಸಡನ್ ಆಗಿ ಏರಿ ಬಿಡುತ್ತೆ ಟೈಪ್ ಸ್ವಲ್ಪ ಹೆಚ್ಚಗಿ ಇದ ಬರುತ್ತೆ
ಅದೇ ಸ್ವಲ್ಪ ಜಾಸ್ತಿ ಬಿಸಲ ಇದ್ರೆ ಚನ್ನಾಗಿ ಬರುತ್ತೆ
ಹಮ್ ಬಿಸಿಲ ಇದ್ರೆ ಚನ್ನಾಗಿ ಬರುತ್ತೆ
ಬಿಸಿಲಿಂದಷ್ಟು ಎಷ್ಟ ಚನ್ನಾಗಿರುತ್ತೋ ಬಿಸಲ ಎಷ್ಟ ಇರುತ್ತೋ ಅಷ್ಟ್ ಚನ್ನಾಗಿ ನಮಗ. ನಮ್ಗೆ ಸೂರ್ಯ ಹಾಕಿರ್ತೀವಿ ಅಲ್ಲ ನಮ್ಮ ಊರ ಕಡೆ ಎಲ್ಲಾ ಯಾವಾಗ್ಲೂ ಚಾಜ ಜಾಸ್ತಿ ನೀರ್ ಇರುತ್ತೆ ಜಾಸ್ತಿ ಒಳ್ಳೆ ಹೂವು ಬಿಡ್ತವೆ
ಹ ಆದ್ರೆ ಅದಕ್ಕೆ ಬರೇ ತಂಪು ಇರಬೇಕ ಅದುಕ್ಕೆ
ಏ ಆದ್ರೆ ಕೆಳಗಡೆ ಭೂಮಿ ತಪ್ಪ ಇರಬೇಕು. ವಾತಾವರಣ
ಸ್ವಲ್ಪ ಬಿಸಿಲ ಇರಬೇಕು ಬಟ್ ಅದುಕ್ಕೆ ಗಾಳಿ ಆಡಬಾರದ ಅಷ್ಟೆ ಗಾಳಿ ಆಡಿದರೆ ಸ್ವಲ್ಪ ಬಳ್ಳಿ ಇದ ಆಗಿಬಿಡುತ್ತೆ
ಅದೇ ಗಾಳಿ ಮೇನ್ ಗಾಳಿ ಬಡಿಬರದ್ ಮತ್ತ ಇದು ಮಂಜ ಬೀಳುತ್ತ ಅಲ್ಲಾ ಮಂಜ ಮಂಜ ಇರಬಾರದು ಅದಕ್ಕೆ. ಚುಕ್ಕಿ ರೋಗ ಬಂದು ಎಲ್ಲಾ ಕಿಸ್ಕೊಂಡ್ ಹೋಗಿಬಿಡ್ತವೆ ಬಳ್ಳಿ ತುಳಿಬಾರ್ದ ಬಳ್ಳಿಗಳನ್ನ ಜಾಸ್ತಿ
ಏ ಇಲ್ಲ ಅವನೇ ಕಟ್ ಕಟ್ಟೋವ್ ಬಳ್ಳಿ ಏನಾದ್ರು ಆಗಿದ್ರೆ ಯಾರು ತುಳಿಯಕ್ಕ ಹೋಗಲ್ಲ
ತೊಳಿಯಕಹೋಗಬಾರದ ಹ ಹೌದ ಈ ಕಲಂಗಡಿ ಹಣ್ಣ ದು ಕೋ ತರಾ ಬಳ್ಳಿ
ಏ ಇಲ್ಲಾ ಇಲ್ಲಾ ಅವ್ನ್ ಯಾರ್ ಕಟ್ಟತ್ತಾರೆ
ಅದೆ ಅಂತಿದೀನಿ ಆಟೋ ಇತೋ ಬಂದಿರ್ ತನೇ ಆಗಿ
ಬಳ್ಳಿ ಬೀಳೋದಿಲ್ಲ ಹ ಅದ ಕಟ್ಟೋಕೆ ಬರಲ್ಲ ಅದ ಮೂರದ ಹೋಗಿ ಬಿಡತ್ತೆ ಬಳ್ಳಿ ಅಷ್ಟ ಇದ ಇರಲ್ಲ ಸೆನ್ಸ್ ಆಗಿ ಇರುತ್ತೆ ಸೆಂನ್ಸಿಟಿವ್ ಇರುತ್ತೆ
ಹ್ ಅತರ್ ಕೆಳಗಡೆ ಇದ್ರೆನು ಚನ್ನಾಗಿ ಇದೆ
ಕಾಟಕ್ ಕಾಟಕ್ ಆಗಲ್ಲ ಅಷ್ಟ್ ಧೈರ್ಯ ಯಾರು ಉಸ್ ಮಾಡೋಲ್ಲ ಕಾಟಕೆ
ಅಲ್ಲ ಈ ಸಾವತಾಕಾಯಿ ಯಲ್ಲ ಸಿಡ್ಸ್ಯಲ್ಲ ಬಳಸ್ತಾರಲ್ಲ ಸಿಡ್ಸ್ ಬೀಜ ಆ ಅವ್ರುಕುಡಾ ಬರಿ ಬೆಳಸ್ತರ ಅದ್ನ ಅಂದ್ರೆ ಅವ್ರ್ ಇರ್ತಾರಲ್ಲ ಬೇಲಿ ಅವ್ರ್ ಸಣ್ಣ ಸಣ್ಣಗ್ ಇರ್ತಾವಲ್ಲ ಸಾವತೆ
ಹಾ
ಸಣ್ಣ್ ಸೋತೆಕಾಯಿ ಸಣ್ಣ್ ಸಣ್ಣ್ ಇರ್ತಾವಲ್ಲ ಸಿಡ್ಸ್
ಹಾ ಅದೇ ಅದೇ ಸಿಕ್ ಸ್ಕಿತವಾಲ ಅವ್ವ್ ಚನ್ನಗ್ ಹ್ಮ್ ಅವ್ವ್ನ್ ಕಟ್ತಾನೇ ಮತ್ ಅವವ್ರ್ ವಾಜ್ ಏನ್ ಅವ್ ಆ
ಹಾ ಅದಕ್ ನಾನು ಅತರ ಬೆಳ್ಳಿ ಆದ್ರೆ ಚನ್ನಾಗ್ ಬರ್ತಾವಲ್ಲ ಬೆಳ್ಳಿ ಅಳಗಲ್ಲ ಅಂಗೇ ಇವ್ನು ಮಾಡ್ತಾನ ಅಂತ ಕೇಳ್ದೆ ನನ್ ನೆಕ್ಸ್ಟ್ ಏನ್ ಆದ್ರೂ ನನ್ ಏನ್ ಆದ್ರೂ ನಾವ್ ಏನ್ ಆದ್ರೂ ಬೆಲ್ಸುದ್ರೆ ಈ ಕಲಂಗಡಿ ಹಣ್ಣನ
ಹ್ಮ್
ನಿಮ್ ಅತ್ರ ಯಾವ್ ಆದ್ರೂ ಐಡಿಯಾಸ್ ಇದ್ರೆ ನನ್ ಕೇಳ್ತೀನಿ
ಬ್ರೋ ಕೇಳಿ ಅದಕೇನು
ಹೇಳ್ತೀರಲ್ಲ ಮತ್ತೆ
ಹೈ ಹೇಳ್ಬೇಕಪ್ಪ ಮತ್ತೆ ನೀ ಹೇಳ್ಳೆಇಲ್ಲ ಎಂಗ್ ಇರತ ನಿಂದ್
ಎಂಗ್ ಬೆಳಸಬೇಕು ಯಾವ್ ಟೈಮ್ ಅಲ್ಲಿ ಯಾವ್ ಗೊಬ್ಬರ ಅಕ್ಬೇಕು ಯಾವ್ ಕಿಟನಶಕ ಹೊಡಿಬೇಕು ಯಾವ್ ರೋಗ ಬರತ್ತೆ ಎಂಗ್ ಮೇಂಟೈನ್ ಮಾಡ್ಬೇಕಾ ಯಾವ್ ರೇಟಗಿ ಮರ್ಬೋದು ಅಂತರ ಹೇಳ್ಬೇಕ್ ನಮಗೆ
ಹೈ ಯಾವಾಗ್ ಮರ್ತಿವಿ ಅಂತ ಹೇಳಕ್ ಆಗಲ್ಲ ಬಳ್ಳಿ ಮೋಗ್ ಕಲಂಗಡಿ ಒಂದ್ ಸೈಜ್ ಬಂದ್ ಕಟಾವು ಮಾಡ್ಬೇಕ್ ಅಂತ ನಿಮ್ಗ್ ಓವತ್ತಾಗೊಡತಿ ಯಾವಾಗ್ ಬೇಕರ್ ಮಾಡ್ಕೊಬೋದು
ಈಗ್ ಜಾಸ್ತಿ ದಿನ ಬಿಟಿಬಿಟ್ರೆ ಏನ ದೊಡ್ಡವಆಗಲೆನ್ ಅವ್
ಅವ್ವ್ ಬಿಟಿಬಿಟ್ರೆ ಹುಲ್ ಹುಳಗಳೆಲ ತಿಂಬಿಡ್ತವೆ
ಅವದ
ಏನ್ ಮತ್ತೆ ಏನ್ ಅದನ್ನ ಯಾರ್ ನಾವೇ ಬಿಡಲ್ಲ ಅವ್ವ್ ಬಿಡ್ತವೆನ್
ಹೌದ್ ಹೌದ್ ಅಂದ್ರೆ ಅವ್ ಗೊತ್ತಾಬಿಡುತ್ತಲ್ಲ ಫುಲ್ ಹ್ಯಾಂಡ್ ಅವಾಗ್ ಆಗಿರುತ್ತೆ
ಆ ಗೋತಗ್ಬಿಡತ ಸೌಂಡ್ ಅದು ಒಂದ್ ಒಂದ್ ಟೈಮು ಒಬೊಬ್ಬರಿಗ್ ಗೋತಗಬಿಡತೇ
ಅಂದ್ರೆ ಸುಮ್ನೆ ನೋಡಿತಕ್ಷಣ ಗೊತಾಬೀಡಾತ ಏನ್ ಅದ್ ಏನ್ ಆದ್ರೂ ಬಡಿತ ಏನ್ ಆದ್ರೂ ಸೌಂಡ್ ಮಾಡಿ ನೋಡ್ತಾರಾ
ಆ ಅಂದ್ರೆ ಬಡದ್ ನೋಡೋದ್ ಅಂದ್ರೆ ಸ್ವಲ್ಪ ಹೊಲಗಡೆ ತುಂಬಾ ಇತ್ತ ಇಲ್ಲ ಅಂಥ ಬಡದ್ ಬಿಡದ್ ನೋಡ್ತರ್ ಅಷ್ಟೇ
ಓ ಅಂದ್ರೆ ಒಂದು ಸೈಜ್ ಬಂದಾಗ ಗೋತಗಬಿಡತು ಈ ಥ್ರೆಡ್ ಈಗ ಮುರಿಯೋ ಟೈಮ್ ಇದು ಅಂತ ಗೋತಗುತೆ
ಹಾ ಹಂಗೆ ಅದೇ
ಹ್ಮ್ ಹ್ಮ್ ಎಷ್ಟ್ ಎಕ್ರೆ ಹಾಕಿದ್ದೀರಾ ಎಷ್ಟ್ ಎಕ್ರೆ ಹಾಕಿದ್ದೀರಾ
ಹಾ.
ಎಷ್ಟ್ ಎಕ್ರೆ ಬಿದ್ದಿದಿರಾ ಸರ್ ಇದುಏನದು ಕಲಂಗ್ಡಿ
ಕಲಂಗ್ರಿ ಬಿತ್ತಿದಿವಿ ಎರಡವರೆ ಎರಡು ಕಲ್ ಎರಡು ಮುಕ್ಕಾಲ್ ಏನೋ ಬಿತ್ತಿದಿವಿ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
ಹ್ಮ್ಮ್.
ಹಂಗ ಆದ್ರೆ ಒಳ್ಳೆ ಒಳ್ಳೆ ಹಾಕಿದಿರಿ ತುಂಬಾನೆ ಹಾಕಿದಿರಿ ಅನ್ಸತ್ತೆ
ಹಾಕಿದೀವಿ ಬಟ್ ನೋಡ್ ಬೇಕು
ಅಲ್ಲಾ ನೀವ್ ಇಡ್ಕೊಂಡ್ ಒಗ್ ..
ಹುಹಃ ನಾವು ಇತ್ಕೊಂಡು ಹೋಗಲ್ಲ ಹ್ಮ್ಮ್ಹ್ಹ್ ಅವ್ರು ದಲ್ಲಾಳಿಗಳು ದಲ್ಲಾಳಿಗಳು ಎತ್ಕೊಂಡ್ ಹೋಗ್ತಾರೆ ಮಾರ್ಕೆಟ್ ನವ್ರು
ಅಲ್ಲಾ ನೀವು ಹೊಸದಾದ್ರು ಯಾಕ್ಬೇಕ ಎಲ್ಲ
ಹೇ ಮಾರಾಯ ಅವ್ರೆ ಬಂದು ತಕೊಂಡು ಹೋಗ್ತಾರೆ ಅಂದ್ರೆ ಏನ್ ಗೊತ್ತ ಅವರೋಬ್ರು ಬರ್ತರೆ ಅವ್ರೆ ಕಾಟಪ್ ಮಾಡ್ಕೊಂಡು ಅವ್ರೆ ತಕೊಂಡ್ ಹೋಗ್ತಾರೆ ನಾವೇನ್ ಅದನ್ನೆಲ್ಲ ಏನ್
ನೀವ ಸುಮ್ನೆ ಬೇಳಸೋದ ಅಷ್ಟೇ ಅವರೇ ಕಟ್ ... ತ್ತಾರೆ ವಾವ್ ತುಂಬಾ ಚೆನ್ನಾಗಿದೆ ಸರಿ ಯುವರಾಜ